ಬರ್ತೇತಿ ಬಟ್ ಯಾಡ್ ಆಗಲ್ಲ
ಹ ಎರಡ್ ಆಗತ್ತೊ ಮಾರಾಯ
ಯಡ ಆಗಲ್ಲ
ಹಾಗ ಆಾಲ ಕ ಆಾಲಿಕ ನೋಡ ತಗ
ಹಾ ಎರಡಂಗಂಗ
ಬಂಗ್ ಬರಲ್ಲ ಹ ಬ್ರ
ಇಲ್ಲ ವೇಸ್ಟ್ ಆತೈತ್ ಮತ್ತ
ಇಲ್ಲೇನ್ದ
ನಾನಾಗ ಯಾವಾಗ ಆತೀನಿ ನನಾಗ ಗೊತದು
ನೀರ್ಳ ಉುಸಿ ಮಾತಾಡ್ತಿಲ್ಪಾ
ಮಾತಾಡಕತು
ಬಸ್ ಬಸ್ಸ್ ನೀ ಏನಾರ ಇಲ್ಲಿ ಇದ್ದಿದ್ದಿ ಅಂತಕೋ ಹ ಬರ್ತಿದ್ ನೋಳೆ
ದನಂದ
ಹಾಂದತಿ ನೋಡ ನೀಾರ ಕಿರಣರ ಒಬ್ಬ ಇದ್ದಿದ್ದಂದ್ರ
ಹಾ
ಎರ್ತಿತ ನೀ ನಿಮ ರಾಮ್ ಎಲ್ಲಕ್ಕನಂತ ನೆಕ್ಸ್ಟ್ ಡೇ
ರಾಮ ಹಓದಕ್ಕಸ್ತಾರ ರಾಮ ರಾಮ ಹೈದ್ರಾಬಾದ್ಕ ಕೋಚಿಂಗ್ ನೋಡಿ ಬರ್ತನಿ ಮೂ ಮೂರ್ ದಿನ ಫ್ರೀ ಹಿಂಗ ಇದ ಐತಿ ಅದ ಕೇಳಿದ ಮೇಲೆ ಹಚ್ಚದ ಬಿಡುದು ಅಂತೇನೆ ಒಂದ ಅಥವಾ ಟ್ರಿಪ್ ಅಂತ ಹೇಳಿಲ್ಲವ
ತುಪ್ಪಂತವಿಲ್ಲಾನವಾ ಈಗ ಹೈದರಾಬಾದ್ ಏ
ನು ಅಸಾನಾನ
ಅವ್ರ ನಡತತ್ಲಿ ಅವ್ರ ನಡತತಿ ಅನುಕೂಲದರ ಅವ್ರ ಹ
ಅದೆ ಏನೇನ್ ಏ ಏನು ಸುದ್ದಿ ಒಬ್ಸರ್ಲಿ ನಿಮ್ಮ ಅಷ್ಟ್ರ ಹುಡುಗರ
ಇನಾ
ಅದು ಇದ್ರಪಡಾ ಹಿಂಗ ಹಂಗ ಮಾಡಿದ್ರರು ನೋಳ್ಳೆ ದೇವಮ್ಮನ ಹುಳಗ ಅಂತ ಸಿಂಗ ಅಂತ ಹೇಳಿದ್ ನೋಡು
ಹ್ಮ
ಅದು ಬಸ್ಸಗ್ ಬಂದ್ ಹೊಡದಾರ ಅಂತಗೆ ಹೊಟಾರ ಅಂತ ನೆಪ ಅವಳ ಎಸಾರಂತ
ಓಹ ದೇವಮುರು ಹುಡುಗ ಅದ ತಲ್ಲ
ಹಿಂಗ ಹಿಂಗ ಮಾಡ್ಯಾರ್ ನೋಡಬ ಈ ತರ ಆಗೇತೆ ಅಂತ ಫೀ ಹಜಿನಲ್ ನಿಮಗಾವಾಗ ಹಜಿನಲ್ ಅಂಬಿ ಇದ್ದ ಅಂಬಿ ಇದ್ದ ಅಂಬಿ ಕ ಅಂಬಿ ನಾಫೋನ್ ಒಂದ ಹಿಂದಗಡೆ ಹೆಚ್ಚಿ ಒ ನಾಕ ಐದ ದಿನ ಬಿಟ್ಟು ತು ಸಿಯ ಎ ಇದಟ ಮುಗಸಜ ಅಂತಸ
ಹ
ಅದು ಯ ನೆಪಸ್ ಬಿಟ್ಟಾರ ನಿಮ್ ಹಸ್ಪಲ್ ಹುಡರು ಬಸ್ಸುಗ ದೇವಮ್ಮನ್ ಹುಡುಗ ಏನ ಹ ಬಾಯನ ಹುಡುಗ ಹೊಓಡ್ದಾನ
ಅಂತಗೆಸಬಿಸಬುಟರ ಅಪ್ಪ ನಾನ ರಾಮ ಅಂದ ಯಾವ ಸುಳ ಮಗಳ ಮ್ರ ನಿಮಗೆ
ರಾ ರಾತ್ ಮ
ಮಸಾಲ ಮಿರ್ಚಿ ಆಕಿರ್ತಾನವಲ್ಲಿ
ಯಾ ನಾನ ಅಪ್ಪಾ
ರಾಮಂದ ಏನ್ ಹೇಳಾಕ್ ರಾಮಂದ ಏನ್ ಹೇಳಾಕ್ ಬರಲ್ ದೋಸ್ತ
ಹಾ
ಅವ್ರ್ದಲ್ಲಾ ಆಚ ಅದ ಏನ್ವು ಕರೆ ಆತಲ್ಲ ಸುಳ್ಳು ಹಳ್ತಾರ ಗೊತ್ತಾಗಲ್ಲವು ಹಂಗವಾ ಅಂದ್ರೆ ಚಂಟ ಹೇಳಿ ನ ಹ್ಮ್
ಹಂದ ಹತ್ ಬಿಿಡ ನನ್ಗನ ನೀವೇನ್ವ ಬರ್ಬಿಟ್ರಂತ ಸುಮ
ಬಸ್ಸು ನಮ್ದೇನ್ ಸೈಟ್ ನೋಡ್ತನ್ನಿ ಏನ್ಡ ಏನ್ ನೋಡ್ತೀ ಬಿಡುದಾ
ಸಯಟನ್ ನೋಡಲ್ಲ
ಏಳುವರೆ ಎಕರೆ ಜಾಗದ ಏಳುವರೆ ಎಕರೆ
ಏಳ್ನೂರ ಎಕರೆದ ಆಯ್ತಾ ಏಳುವರೆ ಎಕರೆ ಹಾ ನನ್ಗ್ ಯಳ್ ನೋಡ
ಳವರೆಲ್ಲ ಏಳುವರೆಲ್ಲ ಹ ಬಸ
ಹಾ ಚನ್ನ ಮವಾರ ಅಲಡ
ಹಲೋ ಬಸರಾಜ್
ಹಾ ಹೇಳ
ಏನ್ರ್ಷ ಜೀವನ್ದನ್ ಪರ ನೋಡಿ ಈ ಜಾಗ ನಾನು
ಜಾಗ ಫಸ್ಟ್ ಫಸ್ಟ್ ಪ್ಲೇಸ್ ಐತಲ್ಲ ಅದಕ್ಕ ಮುರಾರಜಿ ಶಾಲಿ ಮುರಾರಜಿ ಶಾಲಿ ಕಟ್ಟ ದ್ದ
ಉದ ಸಾಲ ಅಂದ್ರೆ ಬ
ಹ್ಮ್
ಯಪ್ಪಾ ಬಷೆ ಒಬ್ರ ಇರುದಐತ್ಲಾ ಬಾಳ ಹೊಲಸಿದೆ
ಹಗೆ ಒಂದ್ ಸ್ವಲ್ಪ ಸಟ್ ಆಗಲ್ತಾನ ಒಬ್ಬ ನಿನ್ ಆದಾರ ದೋಸ್ತ್ ಅಲ್ಲಿ ಬಿಟ್ಟೆ ಅದ ಬೆಟ್ಟೆ ಆಗನ ಅವ ಬ್ಲಾಂಕೆಟ್ ಒಬ್ಬನ ಅಂತ ಅಲ್ಲಯ ಕಾಲೇಜ್ ಮಾಡ್ಯನವ ಬ್ಲಯಂಕೆಟ್ ಒಳಗೆ ಮಾಡ್ತ ಮಾರತಾನಂತ ಕಾಲೇಜ್ ಕಲ್ಕೊಂತ ಆಯ್ತು ವಾರ ಏನಲ್ಲ್ರು ಹನ್ನೆರಡು ಸಾವಿರ ಹತ್ತು ಸಾವಿರ ಬಡ್ತೈತೆ ಅಂತ ನ ಹಾಂ
ಅಪ್ಪ ಎಂಗ ಓಮಾರ ನ ತಪ್ಪ ಬಸು
ಹಾ
ಹ್ಮ ಮತ್ತೆ ಮತ್ತೇನ್ ಬೇಕಿನ
ಹ ಏನ್ ಬೇಕು ಮೂವತ್ ನಲ್ಕ್ ಸಾವಿರ ಇಲ್ಲೇ ಕಳಸ್ತೀನಿ ಬ್ಲ್ಾಕೆಟ್್ದಗಂತಾರ ಅವ್ರು
ಹ್ಮ್ ಆಯ್ತ್ ಮತ್ತೇ ನೋನ್ ಹತ್ ಸಾವರ ಖರ್ಚಿಗ ಹೋಗಲಿ ರ್ಚ್ ಅನಕ್ಕೇನ್ ಅಷ್ಟ ಜರ್ತ್ ಬಿಡು ಮಾಡಿರ್ತಾರೆ ಹುಡುಗ ರೋದಿಲ್ಲ
ಎಲ್ಲ ಹಕ್ಲಿಲ್ಲವ ಅಲ್ಲಿಯ ರೂಮ್ ಇಡ್ದಾನ
ಹತ್ ಅಲ್ಲಿಿಕಾರ್ ಚಲಿ ಮಾಡ್ತಾನ ಮನ್ಯಾಗ ಒಂದ್ ರೂಪಾಯಿ ಸೋಳಲ್ಲ
ಹಳಿ ತಜಲ್ಲ ನ ಹ
ಹ್ಮ್
ಹ್ಮ ಉಳಿತೇತಿ ಹನ್ನೆರಡರತನ ನೋಡಿನಿ ಬ್ಯಾತನ ಮಾಡಲ್ಲ ಹ ಎಲ್ನ್ ಆರಾಮ್ ಒಂದು ಎಲೆಕ್ಟ್ರಿಕ್ ಸ್ಕೂಟಿ
ಗ್ಾಸ್ ಅಕ್ಕಿ ಹಾಕ್ಬಿಟ್ಟೀಿನಿ ಈಗ ಒಬ್ಬನೇ ಚಿಿನಮಕ್ಕಿ ಈಗ ಒತ್ತುವರಿ ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟೀನಿ
ಹ್ಮ ಬಿಳಿಯನ್ನ
ಬಿಳಿಯನ್ನ
ಬಿಳಿ ಅನ್ನ ಮಾಡಿ ಅದೇ ಪಾಣಿ ಹೊಡೆದ್ ಬಿಡು ಆ ಕಡೆ ಆಮೇಲೆ
ಹಾಣಿ ಹೊಡಿಬಹದು ರಾತ್ರಿಗ್ ಒಬ್ಬನ ಅದನ ಈಗ
ಅಷ್ಟೆ ಆಕಾಕಿ ಮತ್ತ
ನೊಬ್ಬ ಬರ್ತೀಿ ಅಂದಂದಲ್ಲಿ ಅಪ್ಪ ಅವನು ಹೋಗ್ಬಿಟ್ಟ ಟ್ಟಪ್ಪ ಊರಿಗೆ ಅ ನ ಉನಾಲ ಅಂತೇಳಿ ನೀನ್ ಮಾತಾಡ್ತೇವು ಮನ ಮಸ್ತ ಹಾಕಿದ್ದೆ ಕಷ್ಟ ಆಾಕಿದ್ದೆ ಈಗ ನಾಳೆನದ ತಿನ್ಬೇಕು
ನಾಳೆ ನಾಳೆ ಮುಂಜಾನೆ ಅದೇ ಇರ್ತೈತೆ ಅನ್ಲಿ ನಾಳೆ ಮುಂಜೆಲ್ಲೆ ಅನ್ನದ್ರೆ
ಆಳ ಮಂಜಲಿ ಏನಾಗುತ್ತೋ ಒಂಬ್ರ ಅನ್ನ ಏನ ಇರುತ್ತಾ ಅನ್ನೇಏನಾಗುತ್ತಾ
ಅದೇ ಪಾಣಿ ಹೊಡಿ ಮುಂಜೆಲ್ಲ ಇತ್ತು ಅಂದ್ರ
ಹ ಅ ಅದಕ್ಕ ಪಾಣಿ ಒಡದು ಮತ್ತೇನಐತವಳ
ನೀ್ ಹೊಡ್ದ ಬಡ್ದಂದ ಒಂದ್ಿ ಶೇಂಗ ಚಟ್ನಿ ತಗೊಂಡ ಹೋಗಿಿಲ್ಲ
ಶಂಗ ಚಟ್ನಿ ಪಂಗ ಚಟ್ನಿ ಏನಿಲ್ಲಾ ನಾ ನಾ ಬೋಲ್ಬಿಡು ಈ ನಾ ಅನ್ಕೊಂಡಂಗಿದದು ಇದ್ದಿತ್ತ ಅಂತಂದ್ರ ಅವಕೊಂತಿದ್ದಿಲ್ಲ ಜತೆ
ಅಕ್ಕ
ನಾ ನಾ ಅನ್ಕೊಂಡಿದ್ದ ಬೇರೆ ಇದ್ ಇದ್ದಿದ್ದ ಬೇರೆ ನಾ ಫಸ್ಟ್ ಬಂದ್ ಊರಾಗ ನೋಡಿದ್ದ ಮೆಸ್ ನೋಡಿದ್ನ್ಯನು.
ಹಾ.
ಮೆಸ್ ಅಲ್ಲ ಏನು ಇಲ್ಲಪ್ಪಾ ಇಲ್ಲಿ.
ಹಾ
ಏ ಎಪ್ಪ ಯಾರು
ಬರ್ತ ನೋಾಸ್ತಿ ನೋ ಇದು ತಳೆ ನಲ್ವತ್ತೈತ ಉಂು ನ ನಲ್ವತ್ತೈತಿ ಹ್ಮ್ ಅಲ್ವತ್ ಏನಾಗೇತೆುದು ಇಡಿಸತೇನಾ ಇಡಿಸಿದಂ ಕೆಟ್ಟ ಹತದ ಎಡುಸ್ವಾರದು ಅಲೋೂ ಜರ್ಲಾಲ್ ಎಏಳ ಅವ್ರು ಟಿ ಶರ್ಟ್ ಹೊಲ್ಸ್ಯರ ಅವು ಇದರ್ ಟಿ ಶರ್ಟ್. ಹ ಇರ್ಲಾಕ್ ಲೂಸ್ ಇರ್ಬೇಕ ಲೂಸ್ ಐತ ಅಂತ ಹೂ ಮತ್ತೆ ಸ್ವಲ್ಪ ಇದು. ಇರ್ತವ್ ಮಗಲ್ ಹಿಡಿಸಿಯ ಮತ್ತೆ ಹೊಲಗೆದ್ದು. ಕಾಣಬಿಡ್ತಾವ್ ನೋಡ್ ಅವು ಅಲ್ಲ
ಹ ಈರ್ಲಿ ಮತ್ತೆಲ್ಲಿ ಹಿಡಿಸ್ತಿ ಇರ್ಲಿ ಇಲ್ರ್ಯ. ನಾನು ಮಾತ್ರ ಹಿಡಿಸಿದ್ಯಾ ಅಂದ್ರ ಮತ್ತ ಅದು ಹಿಂಗ ಹೊಲಗ್ ಬಿಚ್ಚಕ್ ಸ್ಟಾರ್ಟ್ ಆಗ್ಬಿಡ್ತತಿ ಅಲ್ಲಿ ಹಿಡ್ಸಿದ್ರ ಬ್ಯಾಡ ಅಂದ್ಯ ಅಂದ್ರ. ಬ್ಯಾರೆ ಕಡೆ ಆದ್ರ ಹಿಂಗ ಇದ್ರ ಹಾಳಿ ವೈಟ್ ಹಾಳಿನ ಹಿಂಗ ಹಾಕಿ ಹೋಲಿತಾರ ಅದಕ್ಕ ಆದ್ರ. ಏನು ಆಗಲ್ಲ ಹಿಂಗ ಪೇಪರ್ ಹಾಕಿನು ಹಾಕ್ತರ ನೀನ್ ಹಿಡ್ಸಂಗಿದ್ರ ಹಿಡ್ಸು ಹೋಗು. ಹಲೋ.
ಬಸವ ಬಸವರಾಜು ಹೇಳೋ ಬಸವರಾಜು.
ಹೇಳಬೇಕ್ ನೀನೆೇ.
ಹೇಳಕೆನ್ ಶೆಂಟೊ ದೋಸ್ತ ನಾ ಅನ್ಕೊಂಡಂಗ ಇಲ್ಲೋ ಬರೇ ನಾಲ್ಕು ಅಂಗಡಿ ಅದಾವ ಇಲ್ಲಿ.
ಹಾ ಅವೇ ಅಂಗಡ್ಯಾಗ ಹೋಗಿ ನಾಸ್ಟಾ ಮಾಡ್ಬೇಕೇನ.
ಉಪ್ಪಿಟ್ಟು ಪುರಿ ಪಲಾವ್.
ಹಾ.
ಮುಗಿತ್.
ಹ ಉಪ್ಪಿಟ್ ಪುರಿ ಪಲಾವ್ ಸಾಯಂಕಾಲ. ಮತ್ ಎಟ್ ಆಯ್ತು ಈಗ ಒಂಬತ್ತ ಹತ್ತ ಸುಮಾರು ಅಂತೆ.
ಈಗ ಸದ್ಯ ಎನ್ ಆಯ್ತು ಹೆ ಒಂದರ ಎಡಿಟ್ ಮಾಡ್ತೀಯ ಇಲ್ಲ ನಂದ್. ಇವಂಗ ಕಾರ್ಯ ಯಾಪನ್ಯಗ ಮನ್ನೆ ಹಾಕೊಟ್ಟಿನಪ್ಪ ಗ್ರೂಪನ್ಯಗ ನಂಬರ್ ಹಾಕು ಅಂತ ಹೇಳಿನಿ ಸುಮ ಸುಮ್ನ ನನಗ ಎಲ್ಲರ ಇದ್ದಾಗ ಬಂದು ನನಗ್ ಅಸಹ್ಯ ಮಾಡಿಬಿಡ್ತಾನಪ್ಪ ನನಗ್ ಬಂದಿಲ ಲೆ ಟಾಸ್ಕ್ ಬಂದಿಲ್ಲ ನೀವ ರೊಕ್ಕಾ ಆಟೆ ಗಳಿಸ್ತೇನ ಅಂತ ಕೇಸಿಂದ ನಿಂತ್ ಬಿಡ್ತಾರಪ್ಪ ಈ ಸುಮ್ನೆ. ಇನೇನ್ ಅಂದೆ.
ಅಲ್ಲಲ್ಲೇ ಬಸ್ಯ ಈಗ ಒಂದು ಮೂವತ್ ಸಾವಿರ ಗಳಿಸಿರಬೇಕ್ ನೀನು.
ಮಾತಾಡ್ಲೇ ನೀ ಯಾರಿಗೇನ ಫೋನ್ ಹಚ್ಚ ಅಂತ ಹೇಳು ಅವ್ರನೆೇ ಹಚ್ಚಂತ ಹೇಳು. ನೀ ಮಾತಾಡು ಇಲ್ಪ ಅಭ್ಯ ಅಭ್ಯ. ಮಾತಾಡಿದ್ರ ಬರ್ತವು ಅಭ್ಯ. ಈ ಸದ್ಯ ಇವಂದು ಇನ ಟಾಸ್ಕ್ ಬಂದಿಲ್ಲ ಆ ಟಾಸ್ಕ್. ಬಂದಿಲ್ಲ ಈಗ ಟಾಸ್ಕ್ ಬಂದರ್ ಯಾರನ್ನ ಹೆಚ್ಚಿ ಮಾತಾಡಿದ್ರ ಅವು ಬರ್ತಾವಿಲಪ ಅಮೌಂಟ್.
ಅವು ಬರ್ತವಲ್ಲ.
ಹೇಳು ಅವು ಜಮಾ ಆಗ್ತವು ಮಾತಾಡಿದವನಿಗೆ ಎಂಬತ್ತು ಹಚ್ಚಿದವನಿಗೆ ಹಂಡ್ರೆಡ್. ನೀ ಮಾತಾಡು ನೀನೇ ಹಚ್ಚಿಕೊಡಲ್ಲ ಅ ನಾ ಹಚ್ಚತನಿ. ತೊ ಅಂದ್ರ ನಾ ಹಚ್ ತನಿ ತೊಗೊ ನನಗೂ ಇಂತರ ಸಿಗ್ಬಕ್. ಕಾಗಿತ್ತ ಹಚ್ತೇನಿ ಐದು ಟಾಸ್ಕ್ ಕಂಪ್ಲೀಟ್ ಮಾಡಿಕೊಡ್ತನಿ.
ಮತೋಡಮಂಥ ಹಾ ಒಂದು ಸತಿ ಮಾತಾಡಿದ್ರ ನಂಬಕೇನು ಹಾ. ಏ ನಮ್ಮೂರಾಗ ಹಾಕಿ ಕೊಟ್ಟಬಿಟ್ಟಿನಿ ಅಲ ಇಲ್ಲಿ ಹುಡುಗರ್ರಿಗೆ ಹಾಕಿ ಕೊಟ್ಟಬ ಬಿಟ್ಟಿನಿ ಸಾಲಿ ಹುಡುಗರಿಗೆ.
ಹೆ ಹೊಡೆದಾಡನ್.
ಇದು ಅಣ್ಣ ಇಸ್ಟ್ ಬಂದು ಒಬ್ಬ ಸಾವಿರ ರೂಪಾಯಿ ತಂದಾನೀಗಾ ಒಬ್ಬ ಏಳ್ನೂರ. ಎಂಬಂತೆಂಟು ರೂಪಾಯಿದ್ಯತಿ ಒಬ್ಬ ಏ ತಲಿ ಬಂದವನದ.
ಬಸ್ಯ ಇದು ಟಾಸ್ಕ್ ಇತ್ತ ಮಾತಾಡೋಕಿತ್ತ ಬೇರೆ ಬರುವಲ್ದಲೇ ನನಗ. ಅಪ್.
ಬೇ ಬೇರೆ ಅಮೌಂಟ್ ಇಲ್ಲ ಬೇ ಜಾಸ್ತಿ ಇಲ್ಲ ನಾ ಮಾಡಿನಲ್ಲ ಹದ್ನೆೆಂಟುನೂರ್ ಟೈಪಿಂಗ್ ಮಾಡಿನಿ ಇನು ನಾಕ್ ನೂರ್ ಟಾಪಿಂಗ್ ಮಾಡಿ ನಾವ ಕೂರ ಅಮೌಂಟ್ ಇಲ್ಲ ಇದ್ರದ್ದ ಅಮೌಂಟ್ ಇದ್ರ್ದ ಅಮೌಂಟ್ ಜಾಸ್ತಿ ಅದ್ರದ್ದುಲ್ಲ ಜಾಸ್ತಿ ಇಲ್ಲದು ಇದ್ರದು ಇದ್ರ ದಾರ್ ನೋಡ ಮೊನ್ನೆ ಹನ್ನೊಂದ ದಿನ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೆ ಆಮೇಲೆ ಹನ್ನೊಂದು ಟಾಸ್ಕ್ ಆಮೇಲೆ ಅವ್ರು ಹಚ್ಚಿದಾಗ ಮಾತಾಡಿದ್ ನಾವುಫಸ್ಟ್ ನಂದು ಪ್ರೊಫೈಲ್ ಟಸ್ಕ್ ಬೋಕತ್ತ ಮದಲ ಸುಮ್ನೆ ನಾನೇ ಅವರೇ ಮಾತಾಡಿದ್ಯಾ ಹದನಾರನೂರ ಎಪ್ಪತ್ತ್ ಮೂರು ರೂಪಾಯಿ ಕುಂತಿತು ಹದನಾರನೂರ ಎಪ್ಪತ್ತ್ ಮೂೂರು ರೂಪಾಯಿ ಕುಂತತ್ತು ಗಣೇಶ್ ಎನ್ ಯುಪಿಐ ಕೊಟ್ಟಿದ್ದೆ
ಹ್ಮ್
ಗಣೇಶಗೆ ಹೇಳಿ ಗಣೇಶಂದು ಉಪಾಯ ಕೊಟ್ಟಿದ್ದ ಗೇಶನಂದಕ್ಕೆ ಜಮ ಆತ್ತು
ಹ್ಮ್ ಚಲ ಆತ ಲೇ ಔಸ ಹದಿನಾರ ನೂ ಇಪ್ಪತ್ತ್ ಮೂರ್ ಅಂದ್ರೆ ಮಸ್ತ್ ಆತ್
ಹ ಹದ್ನಾರನೂರ ಎಪ್ಪತ್ ಮೂರು ಹನ್ನೊಂದ ಏನ ಹದ್ನಾಕ್ ಟಾಸ್ಕ್ ಈ ಕಡೆ ಇತ್ತು ಮತ್ತ
ಹ್ಮ್
ಅಷ್ಟು ಜಮ ಆಯ್ತು ಅಷ್ಟ ಜಮ ಆಗ ಅಂತ ಮಾನ್ಯ ಅದು ಟ್ರಿಪ್ ಹೋದಾಗ ಅವವು ಬಂದಂತ ಕೈ ಹಡು ನೋಡಾರದ ನನಗ
ಹ್ಮ್
ತಗೊಂಡ್ ಹೋಗಿದ್ದ್ಯಾ ಅ ಒಂದಿಟ್ಟು ಬಂದ್ಬಿಟ್ಟು ಖರ್ಚಿಗೆ ಆತಲ್ಲ ಮ ಅಲ್ಲಿ ತಿಂಡಿ ಮ್ಯಂಗ ಇ ಆಪ್ ಚಡ್ಡಿ ಇ ತಗೊಂಡಿರ ಅ ಮ ಇನ ಬರ್ವಕ್ಕರ ಲೇಟ್ ಆತ ದಾವೊಡ ಬಂದ ಬಿಡೊಣ ಆರಂಗ
ಟೈ ಟೈಮ್ ಆಯ್ತು ನೀ ಎಲ್ಲ ಒಂಟಿಯಾಳ ಮಾತಾ
ಹಾ ಚಾನ